ಹಲೋ! ..
ಮೇಡಂ, ನಮಸ್ತೆ. . ಹಲೋ. ..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
ಹಲೋ, ನಮಸ್ತೆ, ಮೇಡಂ, ಹಲೋ! ..
ಹಲೋ. ...
ನಮಸ್ತೆ, ಮೇಡಮ್. ...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
ಹಲೋ. ..
ಹೌದು, ಹೇಳು, ಅವ್ರು, ಬರಲ್ಲ, ಅಂತ, ಹಲೋ. ..
ನಮಸ್ತೆ, ದೇವ್ರು! ...
ಆ, ಸರ್, ನಮಸ್ಕಾರ, ಸರ್. .. ಆರಾಮ್ದೀರ, ಸರ್, ನೀವು, ಆರಾಮ್ದೀರಾ, ಸರ್? ...
ಆರಾಮ್, ಇದ್ದೀವಿ, ಸಾಕು, ಸಕ್ಕಿ ...
ಸರ್, ಕೇಳಿಸತಾ, ಇದ್ದೇನಾ? ..
ಹಾ, ಕೇಳಿಸತಿದೆ, ಮೇಡಮ್, ನಿಮ್ಗೆ? ..
ದಿನ? ... ಹ, ಕೇಳಿಸಥೈತೆ, ಹೇಳ್ರಿ, ಸರ್, ಏನ್, ಆಲೋಚನೆ ಮಾಡ್ತಾ! ಇದ್ದೀರ, ಸರ್. .. ಹ, ಏನ್, ಆಲೋಚನೆ, ಮಾಡ್ತಾ, ಇದ್ದೀರ, ಅಂತ? ..
ಟೀ, ಸ್ನ್ಯಾಕ್ಸ್, ಆಯ್ತಾ, ಬ್ರೋ? ..
ಇತು, ಸರ್, ಆಯ್ತು, ಆಯ್ತು, ಸರ್, ಆಯ್ತು. ...
ನೆಚ್ಚಿನ ಹಮ್ಮೈ, ಏನಾಯ್ತು ರಿ, ಅಲೋಚನೆ, ಮಾಡೋದು, ಆಯ್ತು, ರಿ, ಮೇಡಂ ಚೆನ್ನಾಗಿ ಆಯ್ತಲ್ಲ? ..
ಅದು, ಕರೆಕ್ಟೇ, ಸರ್, ಆಲೋಚನೆನೇ! ಜೀವನ ಜೀವ್ನನೇ, ಒಂದು, ಆಲೋಚನೆ? .. ಸೊ, ಆಲೋಚನೆ, ಅನ್ನೋದು, ಬೇಕಾ, ಸರ್ ಮನುಷ್ಯರಿಗೆ? ...
ಅದು, ಬರುತ್ತೆ, ಮೇಡಮ್, ಆಲೋಚನೆ ಅನ್ನೋದ್, ಬೇಕ, ಅಂದ್ರೆ? ..
ಹ್ಮ್, ಹೇಳ್ರಿ, ಸರ್, ಹೇಳ್ರಿ? .. ಹೇಳ್ರಿ, ಸರ್, ಯಾವ, ಟೈಮ್ಲ್ಲಿ, ಜಾಸ್ತಿ ಆಲೋಚನೆ, ಬರೋದು? ... ಬರುತ್ತೆ ಸರ್ ಕರೆಟೇ ಒಂದು ಆಲೋಚನೆ ಬರ್ಬೇಕು ಕು ಅಂತಂದ್ರೆ ಯಾಕಾಗಿ ಬರ್ತವೆ ಸರ್ ಅವು.
ಮನುಷ್ಯರು ಖಾಲಿ ಇದ್ದ ಟೈಮ್ ಅಲ್ಲಿ ಬರುತ್ತ ಮೇಡಮ್ ಅವು.
ಖಾಲಿ ಇಲ್ಲ ಅಂತ ಅಂದ್ರೆ ಆಲೋಚನೆ ಇರಲ್ಲ ಅಂತೀರಾ ಸರ್ ಹಂಗಾರೆ.
ಏ ಇಲ್ಲಮ್ಮ ಖಾಲಿ ಇಲ್ಲ ಅಂದ್ರೆ ತಮ್ ತಮ್ ಕೆಲ್ಸಗಳು ಮಾಡ್ತಾ ಇದ್ದಾಗ ಕೆಲ್ಸಗಳು ಮಾಡ್ಕೊಂತಿದ್ದ ಏನ್ ಚಾನೆಲ್ ರೀ ಮೇಡಂ. ಕೆಲ್ಸ ಇಲ್ದೆ ಸುಮ್ನೆ ಕುಂತಿರ್ತಾರಲ್ಲಾ ಮನ್ಶ್ರು ಅವಾಗ ಆಲೋಚನೆ ಬರ್ತಾವೆ ಎಲ್ಲರು.
ಸರ್ ಹಂಗಾದ್ರೆ ಜಾಸ್ತಿವರೆಗೆ ಮನೆ ಕಟ್ ಕ್ಟೋರಿಗೆ ಆಮೇಲೆ ದೊಡ್ಡ ದೊಡ್ಡ ಇಂಜಿನಿಯರ್ಸ್ಗೆ ಅವ್ರಿಗೆ ಎಲ್ಲಾರ್ಗು ಯಾರ್ಗೂ ಆಲೋಚನೆ ಅನ್ನೋದು ಇರಲ್ಲ ಅಂತೀರಾ ಸರ್ ಅವ್ರಿಗೆ.
ಆ ಆಲೋಚನೆ ಬೇರೇರಿ ಆಲೋಚನೆಯಲ್ಲಿ ಬಹಳ ವಿಧಗಳಿದ್ದಾವೆ ಒಂದು ಆಲೋಚನೆ ನೆ ಒಳ್ಳೇದಕ್ಕೂ ಮಾಡ್ತೆ ಇನ್ನೊಂದು ಕೆಟ್ಟೋದಕ್ಕೂ ಮಾಡ್ತೆ ಹಾ ಆಮೇಲೆ ಇನ್ನೊಂದು ಮಾಡ್ತೀವಿ ಇನ್ನೊಂದು
ಹಾಳಾಗ್ ಹೋಗಕು ಹಾಳ್ ಮಾಡಕ್ಕುನು ಮಾಡ್ತೇವೆ ಹ್ಮ್ ಆಲೋಚನೆ ಅನ್ನೋದು ಎಲ್ಲದ್ ರೀತಿನಲ್
ಆ ಟೈಮಲ್ಲಿ ನಾವ್ ಮೈಂಡ್ ಯಾವ ಕಡೆ ಡೈವರ್ಟ್ ಆಗುತ್ತೋ ಗೊತ್ತಾಗಲ್ಲ. ಅದ ಯಾವ್ ಕಡೆ ಹೋಗೋ ಆಲೋಚನೆ ಮಾಡ್ಕೊಂಡು ಯಾವ್ ಕಡೆ ಎಳ್ಕೊಂಡ್ ಹೋಗುತ್ತೋ ಗೊತ್ತಾಗಲ್ಲ. ನಾವು ಏನ್ ಮಾಡ್ತಿದೀವ್ ಅಂತಾನೂ ಟೈಮಾಗ್ ಗೊತ್ತಾಗಲ್ಲ.
ಕರೆಕ್ಟು ಸರ್.
ಹ್ಮ್.
ಹಂಗೆ ಇದ್ದಾಗೆ ಅ ಅತಿಯಾಗಿ ಆಲೋಚನೆ ಇದ್ದಾಗಿ ಮನ್ಸಿನ ಮಾತ್ ಕೇಳ್ಬೇಕಾ ಆಲೋಚನೆ ಮಾತ್ ಕೇಳ್ಬೇಕಾಗುತ್ತೆ ಸರ್.
ಆಲೋಚನೆ ಮಾಡಿ ಅಂತಾರೆ ಆಲ ಮನ್ಸಿನ ಮಾತ್ ಅಂದ್ರೆ ಆಲೋಚನೆ ಮಾಡಿದ್ರೇನ ಮನ್ಸಿನ ಮಾತ್ ಬರ್ತ್ರಿ. ಆವಾಗ ನಾವು ಏನಕ್ ಹಿಂಗ್ ಮಾಡ್ತಿದ್ದೀವಿ ಅಂತ ಒಂದ್ಸಲ ಆಲೋಚನೆ ಮಾಡ್ ದ್ರೆ ಅವಾಗ ಅದು ಸ್ವಲ್ಪ ಹಿಂದೆ ಮುಂದ ಆಗುತ್ತೆ.
ನೀವು ಅನ್ಕೊಂಡಂಗೆ ಮನಸ್ಸಿನ ಸಾರಥಿ ಆಲೋಚನೆ. ಮನಸ್ಸಿನ ಸಾರಥಿ ಆಲೋಚನೆ ಸಾರಥಿ ಅಂದ್ರೆ ರಥದಲ್ಲಿ ಕೂತ್ಕೊಂಡಿರೋದು ಮನಸ್ಸು ಬಟ್ ರಥನ ಸಾಗಸ್ಕೊಂಡ್ ಹೋಗೋದು ಸಾರಥಿ ಆಲೋಚನೆ ಆಗಿರುತ್ತೆ. ಆಲೋಚನೆ ನೆಟ್ಟಗಿದ್ರೆ ಮನಷ ಮನಸ್ಸು ನೆಟ್ಟಗಿರುತ್ತೆ.
ಹ್ಮ್.
ಸಾರಥಿ ನೆಟ್ಟಗ್ ಎಳ್ಕೊಂಡ್ ಹೋದ್ರೆ ಮನಸ್ಸು ನೇರವಾದ ಆ ಇದ್ರ ಹೋಗುತ್ತೆ ಸೊ ನಾನು ಕೆಲವೊಂದು ಬುಕ್ ಕ್ಸ್ ಅಲ್ಲಿ ಓದಿದ್ದೆ ಸರ್ ಅದ ಆಲೋಚನೆದು ಸೊ ಹಂಗಾಗಿ ಆಲೋಚನೆನೇ ಇಂಪಾರ್ಟೆಂಟ್ ಅಂತ ಕೊಡಬಹುದು ಓದ್ ನೆಕ್ಸ್ಟ್ ಲೆಸನ್ ಓದು. ಇಂಪಾರ್ಟೆಂಟ್ ಅಂತ ಕೊಡ್ಬೋದು. ಸರ್ ಅದು ಆಲೋಚನೆ ಅನ್ನೋದು ವಯಸ್ಸಿಗೆ ಡಿಫ್ರೆಂಟ್ ಇರುತ್ ತ್ತಲ್ಲ ಸರ್ ಒಂದೊಂದು ಏಜಲ್ಲಿ ಏ ಕೆಳ ಕುತ್ಕೊಂಡು ಓದ್ಬೇಕು ಚ ಲ್ಲಲ್ಲ ಒಂದೊಂದ್ ಇದು ಏಜ್ಗೆ ಒಂದೊಂದು ರೀತಿನಲ್ಲಿ ಆಲೋಚನೆ ಇರುತ್ತಲ್ಲ ಸರ್.
ಹೌದೇನ್ರಿ.
ಬಟ್ ಹುಡುಗಾಟದ ಆಲೋಚನೆನೇ ಬೇರಾಗಿರುತ್ತೆ ಯಾವುದೇ ಇದ್ ಆ ಮೂವತ್ ವರ್ಷ ದಾಟಿದ್ಮೇಲೆ ಆಲೋಚನೆ ಮಾಡ್ತಾ ಇರ್ತಾರೆ. ಅವರು ಏನೇ ನಿರ್ಧಾರ ತಗೊಂಡ್ರು ಆಲೋಚನೆ ಮಾಡಿದ್ರುನು ಅವರು ಆಲೋಚನೆ ಮಾಡ್ಲಾರ್ದ ತಗೊಂತಾರ ಅಂತೀರಾ. ಒಂದಕ್ಕೆ ನೂರು ಸಾತಿ ಏನೇ. ತಪ್ಪೇ ಮಾಡ್ಲಿ ಸರಿನೇ ಮಾಡ್ಲಿ ನಾವು ಮಾಡ್ತಾ ಇರೋದು ತಪ್ಪು. ನಾನು ಮಾಡ್ತಾ ಇರೋದು ಸರಿ. ಅನ್ನ ನಿರ್ಧಾರಗಳು ತಗೊಳ್ಲಾರದನೆ ಆಲೋಚನೆ ಮಾಡ್ಲಾರದನೇ ಕೆಲವೊಂದು ನಿರ್ಧಾರ ತೊಗೊತಾರ ಅಂತೀರಾ.
ಅದನ್ನೇ ಹೇಳ್ತೀನಿ ನಮ್ಮ . ಒಳ್ಳೇದಕ್ಕೂ ಅಯ್ತೆ ಕೆಟ್ಟದಕ್ಕೂ ಅಯ್ತೆ ಅಂತ.
ಅಲ್ಲ ಒಳ್ಳೇದಕ್ಕೂ ಇದೆ ಕೆಟ್ಟದಕ್ಕ ಐತೆ ಸರ್ ಓಕೆ ಒಪ್ಕೊತೀನಿ ಇಲ್ಲ ಅನ್ನಲ್ಲ ಬಟ್ ಏಜ್ಯಿಂದು. ಮೇಲೆ ಡಿಪೆಂಡ್ ಇರ್ರುತ್ತೆ ಅವ್ರ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಇರುತ್ತೆ ಮನುಷ್ಯರ ಮೇಲೆ ಡಿಪೆಂಡ್ ಇರುತ್ತೆ.
ಹ್ಮ
ಎಲ್ಲಾ ಮನುಷ್ಯರು ಒಂದೇ ರೀತಿನಲ್ಲಿ ಆಲೋಚನೆ ಮಾಡಲ್ಲ ಎಲ್ಲರನುೂ ಒಂದೇ ತಾಕಡಿ. ಕಡೆ ಎಲ್ಲ ಆಲೋಚನೆ ತಪ್ಪ ಆಗುತ್ತಲ್ಲ ಸರ್ ಅದು. ಮಾತು ಆಡೋದು ಈಸಿಯಗಿರುತ್ತೆ.
ಹೌದೌದು.
ಆಲೋಚನೆ ಮಾಡ್ಲಾರ್ದನೇ-. ಕೆಲವೊಂದು ನಿರ್ಧಾರ ತೊಗೊಳಕ್ಕೆ ತೊಗೊಂಡಿರೋಕ್ಕೆೆ ಮೂವತ್ತು ವರ್ಷದ ಮೇಲೆ ಇರೋ. ಮಹಿಳೆಗಾದ್ರೂ ಪುರುಷನಿಗಾಗ್ಲಿ.
ಅದರಲ್ಲಿ ಮನುಷ್ಯತ್ವ ಇರೋರು ಆತರದ ಆಲೋಚನೆ ಯಾವುದೂ ತೊಗೊಂಡಿರಲ್ಲ ತಾನೆ.
ಹೌದೇನ್ರಿ ಹ್ಮ.
ಸುಮಾರು ವರ್ಷಗಳಾದ್ಮೇಲೆ. ಸರಿನೋ ತಪ್ಪೋ ಸರಿನೋ ತಪ್ಪೋ ಅಂತ ಕೆಲವೊಂದು ಆಲೋಚನೆ. ತಪ್ಪು ಅಂತ ಗೊತ್ತಿದ್ರುನು ಸೊ ವಿಧಿಯ ಆಟಗಳು ಹೇ ಹಕೊಂಡ್ ಬರ್ತವೆ ವಿದಿ ಆಟಗಳು ಹೇಳ್ಕೊಂಡ್ ಬಂದಿರ್ತವೆ ಸರ್ ಅವ್ರ ಜೀವನದಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ರರು. ದೇವ್ರ ಬಂದ್ಬಿಟ್ಟಿರ್ತಾನೆ. ಅಂದ ಮೇಲೆ ನೀವು ಎಷ್ಟೇ ಆಲೋಚನೆ ಮಾಡಿ ನಾನು. ಹೆಜ್ಜೆಯ ಇಳಿತೀನಿ ಅಂತಂದ್ರುನು ನೀನ್ ಇದು ಮಾಡ್ಲೇಬೇಕು ಅಂತ ಬೀರ್ ತಾಳ್ತಾನ.
ಹೌದನ್ರಿ.
ಕೆಲವೊಬ್ರು ಅನುಭವದ ಮೂಲಕ ಹೇಳ್ತಾ ಇದ್ದೀನಿ ಸರ್ ಹಂಗಿದ್ಮೇಲೆ ಅದು ತಪ್ಪ ಆಲೋನನ್ನ. ಆಲೋಚನೆ ಮೇಲೆ ತಪ್ಪು ಓದಿರ್ಸೋದು ತಪ್ಪಾಗುತ್ತಲ್ಲ ಸರ್ ಲೈಫಲ್ಲಿ.
ಹೌದೇ ಅಂದ್ರೆ ತಪ್ಪು ಹೋರಿಸೋದು ಹಂಗಲ್ರಿ ಮೇಡಮ್ ಈಗ. ಅದ್ರಲ್ಲಿ ಹೇಳ್ದೇನೀ ಈಗ ಆ ತಪ್ಪು. ತಪ್ಪು ಮಾಡೋಕನು ಆಗುತ್ತೆ ತಪ್ಪು ತಿಂದ್ಕೊಳ್ಳಕನು ಆಗುತ್ತೆ.
ಹ್ಮ್
ಆಲೋಚನಾ ಅಂದ್ರೆ ಹ್ಮ ನೀ ನೀವ್ ಹೇಳ. ಪ್ರಕಾರ ಎರಡು ಮೂರು ವರ್ಷ ನಾಲ್ಕೈದು ವರ್ಷ ಆಲೋಚನೆ ಮಾಡಿ. ಕಾಲಕ್ರಮೇಣ ಅದೇ ಬಂದು. ಬಂದಾಗ ಆರೀತಿ ಆಗಿದೆ ಆಗುತ್ತೆ ಅಂತ ಹೇಳಿದ್ರಿಂದ. ಅದು ನೀವ್ ಎರಡ್ದಿನ ಕರೆಕ್ಟ್ ಹಾಗಿ ಕಾಲಕ್ಕೆ ತಕ್ಕಂಗೆ ನಾವು ಬೇಕಾಗುತ್ತೆ. ಮತ್ತ ಕಾಲ ಸಮಯ ಬಂದಾಗ ನಾವ್ ಯಾವ ರೀತಿ ಬದಲಾವಣೆ ಆಗ್ತೋ ನಮಗೆ ಗೊತ್ತಿರಲ್ಲ
ನೀವು ಹೇಳಿದ ಪ್ರಕಾರ ಎರಡು ಮೂರು ವರ್ಷ ಆಲೋಚನೆ ಮಾಡಿದ್ರುನು ಅದು ಯಾವ್ ಟೈಮಲ್ಲಿ ಹೆಂಗ ಆಗುತ್ತೋ ಗೊತ್ತಾಗಲ್ಲ.
ಮರಾಮಿ ಅಂತ ಶ್ರೀಕೃಷ್ಣನೇ ಹೇಳಿದ್ದಾನೆ ಹೌದು.
ಹೌದೇನ್ರಿ ಆದ್ರೂನು ನಾವು ಆಲೋಚನೆ ಮಾಡೋಕೆ ಎರಡು ಮೂರು ವರ್ಷಗಳು ಅಲ್ರೀ ಹತ್ತು ವರ್ಷಗಳಲ್ಲ ಜೀವನ ಪರಿಯಂತನೂ ಆಲೋಚನೆ ಮಾಡಿದ್ರೂನು ನಾವು ಏನ್ ಮಾಡ್ತಿದೀವಿ ಅಂತ ನಮಗ್ ಗೊತ್ತಾಗಲ್ಲ. ಆವವ ಸಮಯಕ್ಕೆ ತಕ್ಕಂಗೆ ಮಾತ್ರ ನಮಗೆ ಮನಸ್ಸು ಬದಲಾವಣೆ ಆಗುತ್ತೆ. ಇಷ್ಟು ವರ್ಷದಿಂದ ನಾನ್ ಆಲೋಚನೆ ಮಾಡಿ ನನಗೆ ಇದು ಕರೆಕ್ಟ್ ಐತೆ. ಆಮೇಲೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಮತ್ತೆ ಮತ್ತೆ ನಾನು ಇಷ್ಟು ವರ್ಷದಿಂದ ಈ ತರ ಆಲೋಚನೆ ಮಾಡಿನೆ ನಾನಗೆ ಇದು ಕರೆಕ್ಟ್ ಸು ಅನುಸ್ತೂ ಇವತ್ತು ಯಾಕ ನನಗೆ ತಪ್ಪು ಅನಿಸ್ತುತ್ತೆ ಅಂತ ಮತ್ತೆ ಆಲೋಚನೆ ಸ್ಟಾರ್ಟ್ ಆಯಿತ್ತು.
ಇಲ್ಲ ಸರ್ ಒಂದ ಹ ಕೆಲವೊಬ್ಬರು ಅನಸ್ಕೋದಾಗ್ಲಿ ಕೆಲವೊಬ್ಬರು ಎಲ್ರಿಗೂ ಕೆಲವೊಬ್ಬರು ತಪ್ಪು ಅ ತಪ್ ಪು ಮಾಡಿನಿ ಅಂತ ಎಲ್ಲರಿಗೂ ಅನ್ಸಲ್ಲ ನಿನಗೆ ಅನ್ನಿಸಿದೆ ನನಗ್ ಅನ್ಸಲ್ಲ ನಿನ್ಗೂ ಕೆಲವೊಬ್ಬರಿಗೆ ಅನ್ಸಿದ್ದು ಕೆಲವೊಬ್ಬರಿಗೆ ಅನ್ಸಲ್ಲ ನಾ ನಾ ಕೆಲವೊಂದು ವಿಷಯದಲ್ಲಿ ನಮ್ ನಮ್ ಸೈಡ್ ಇಂದ ನಮಗೆ ಅನ್ಸಿಲ್ಲ. ಹ್ಮ
ಆ ಸಮಯದಲ್ಲಿ ಅವರಿಗೆ ಕರೆಕ್ಟ್ ಆಗಿರ್ಬೋದು ಆಮೇಲೆ ಮತ್ತೆ ನಾವು ತಪ್ಪು ಮಾಡಿವಿ ಏನೋ ಅಂತ ಮನಸಿಗೆ ಆಲೋಚನೆ ತಾನಾಗೇ ಬಂದ್ಬಿಡ್ತೆ ಅದು.
ಅ
ನಾವು ತಪ್ಪು ಮಾಡಿವ ಇಲ್ಲಾ ತಪ್ಪು ಮಾಡ್ತಿದ್ದೀವಾ ಹಾ
ಆ ರೀತಿನಲ್ಲಿ ಆಲೋಚನೆ ಮಾಡೋರು ಸ್ಥಿರಾಲೋಚನೆ ಇಲ್ಲ ಅಂತ ಅರ್ಥ ಅದು.
ಹ್ಮ್
ದ್ ಮನಸ್ಸು ತಮ್ಮ ಆಲೋಚನನೇ ಇದ್ರೂ ನಿರ್ಧಾರವಾಗಿಲ್ಲ. ಅನ್ನೋರದು ಹೇಳೋದು ಬಟ್ ದೃಢ ನಿರ್ಧಾರದಲ್ಲಿರೋರು ಆ ಪರ್ಫೆಕ್ಟ್ ಸ್ಥಾನದಲ್ಲಿ ನಿಂತು ಆಲೋಚನೆ ಮಾಡಿ ಹೆಜ್ಜೆ ಹಾಕಿದವರಿಗೆ ಯಾವುದುನೂ ತಪ್ಪನಸಲ್ಲ ನಾನು ಏನು ಮಾಡ್ ತ್ತದನಿ ಯಾಕೆ ಮಾಡಿನಿ ಹೆಂಗಿರ್ಬೇಕು ಅನ್ಕೊಂಡಿರ್ತಾರಲ್ಲ ಅವರು ಯಾವತ್ ತು ಆಲೋಚನೆ ಪ್ರಕಾರ ತಪ್ಪಾಗಲ್ಲ. ಅವರದ್ದು ಏನ್ ಟೈಮ್ ಟೇಬಲ್ ರೂಟ್ ಇರುತ್ತೆ. ಟ್ರ್ಯಾಕ್ ಅಲ್ಲಿ ರೈಲ್ವೆ ಟ್ರ್ಯಾಕ್ ತರ ಸಮನ್ ರರ್ತಾವಲ್ಲಾ ಅವರದು ಅಂತರ ಟೈಮ್ ಟೇಬಲ್ ಇಕ್ವಲ್ ಆಗಿರುತ್ತೆ ಯಾರು ಕೇಳಲ್ಲ ಅಲ್ಲಿ. ಸೊ ಅವ ಯಾರು ಆಲೋಚನೆಲ್ಲಿ ದೃಢ ನಿರ್ಧಾ ಇರ್ತ ತ್ತಾರ ಇರಲ್ಲ ಸೊ ನಾನು ಸಿಕ್ಕ ಬೀಳ್ತೀನೊ.
ಹ್ಮ್
ನಾನು ಸಿದೇ ಬಿಳ್ತೀನೆ ಏನು ನಾನು ತಪ್ಪು ಮಾಡತ ಇದ್ದೀನೆನೊ ಅಯ್ಯೋ ನನಗೆ ಬಿಡಕ್ಕು ಆಗಲ್ದು ನನ್ಕೆ ಆಕಿನೂ ಬೇಕು ಆಕನೂ ಬೇಕು ಇದು ಬೇಕು ಅದುೂ ಬೇಕು ಇದ್ರ ಮಧ್ಯದಲ್ಲಿ ಇದು ಹಿಂಗ ಅದು ಹಿಂಗ
ಹೌದೇನ್
ಇದಕ್ಕೆ ಯಾರದೋ ಹಂಗ್ ಮಾಡಿದ್ದಾರೆ ಹಂಗ ಅದಕ್ಕೆ ಇದು ಮಾಡಿದ್ರಿ ಹಂಗ ಒಂದು ನಿರ್ಧಾರ ಅನ್ನೋದು. ಸ್ಪಷ್ಟವಾಗಿಲ್ಲ ಅಂತಂದ್ಮೇಲೆ ಮಾಡೋ ಕೆಲಸನೂ ಸ್ಪಷ್ಟವಾಗಿರಲ್ಲ. ಜೀವನನೂ ಸ್ಪಷ್ಟ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಯಾವುದನೂ
ಹ್ಮ
ಸೊ ಆಲೋಚನೆ ದೃಢ ಆಲೋಚನೆಯಲ್ಲಿ ನಿರ್ಧಾರಗಳು ದೃಢವಾಗಿರಬೇಕು.
ಹೌದುನು
ಹಂಗ ಅಂತಂದ್ರನನಾವು ಹುಟ್ಟಿದ್ದುನು ಒಂದು ತಪ್ಪು. ಸಾಯೋದನು ಒಂದ್ ತಪ್ಪು ಮಧ್ಯದಲ್ಲಿ ಬೆಳವಣಿಗೆ ಹಂತಗಳು ಎಲ್ಲದು ತಪ್ಪು. ಹಂಗ ಆಲೋಚನೆ ಮಾಡ್ಕೊಂತಹೋದ್ರೆ- ಎಷ್ಟೋ ಜನ ಅನ್ಕೊಂತಾರೆ ಸರ್ ತೂ ನಾನು ಹುಟ್ಟಿರೋದೇ ವ್ಯರ್ಥ.
ಹ್ಮ್
ಈ ಭೂಮಿ ಮೇಲೆ ನನ್ ಬದುಕಿದೆ ತಪ್ಪು ನಾನ್ ಯಾಕನ್ನ ಹುಟ್ಟಿನೋ ಅದು ಆಲೋಚನೆ ತಪ್ಪು ವಿಧಾನ ನಾನು ಹುಟ್ಟಿರೋದೇ ಬದುಕಕ್ಕೆ
ಆದ್ರೂ ನೋಯ್ ನಾವು ಯಾಕಂತ ಹುಟ್ಟಿವಂತ ಆಲೋಚನೆ ಮಾಡದ ತಪ್ಪ ಆಲೋಚನೆ ಅಲ್ರಿ ಅದು
ಆಗತ್ತಲ್ಲ ಸರ್ ಅದನ್ನೇ ಹೇಳೋದು ಆಲೋಚನೆಯಲ್ಲಿ ದೃಢ ನಿರ್ಧಾರ ಇದ್ರೆ ಅವ್ರು ನಿರ್ ವಿಚಾರಗಳಲ್ಲಿ ಸಂಕಲ್ಪ ಇತ್ತು
ಹ್ಮ
ಯಾವುದನ್ನು ತಪ್ಪು ಅನ್ನೋಕ್ಕಾಗಲ್ಲ. ತಪ್ಪು ಮಾಡ್ಲಾರ್ದ ವ್ಯಕ್ತಿ ಯಾರೂನು ಇಲ್ಲಾ ಯಾರುನು ಇಲ್ಲ ಎಂತ ದೇವಾನ ದೇವತೆಗಳು ತಪ್ಪು ಮಾಡಿದ್ದಾರೆ. ಯಾವ ದೇವ್ರು ತಪ್ಪ ಮಾಡಲ್ಲಾ ಶಿವ ಮಾಡಿಲ್ಲಗಣೇಶ ಮಾಡಿಲ್ಲಣ್ಣ ಯಾ ಉಳಗ ಮಾವ ಮಾಡಿಲ್ಲಮ್ಮ ಯಾ ಯಾ ಅಯ್ಯಪ್ಪ ಸ್ವಾಮಿ ಮಾಡಿಲ್ಲಾನ ಯಾರು ಮಾಡಿಲ್ಲ ಎಲ್ಲಾ ತರದ ದೇವ್ ದೇವರುಗಳ ಹಿಸ್ಟ್ರಿ ತೆಗೆದು ನೋಡ್ರಿ ಅವರು ತಪ್ಪು ಮಾಡಿ ದೃಢ ನಿರ್ಧಾರ ಆಲೋಚನೆಯಲ್ಲಿ ದೃಢ ನಿರ್ಧಾರ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು
ಹ್ಮ್
ಆದ ಮೇಲೇನೆ ದೇವರುಗಳಾಗಿರೋದು.
ಹೌದ ರಿ ಹೆಂಗ್ ಇತ್ ಓಕೆ ಓಕೆ ರೀನಾ ಚೆನ್ನಾಗಿ ಹೇಳಿದ್ರೆ ಆಲ ಜನ್ ಬಗ್ಗೆ
ಓಕೆ ಸರ್ ಥ್ಯಾಂಕ್ ಯು.
ಓಕೆ, ಮಾ ಥ್ಯಾಂಕ್ ಯು
ಅ ಹೂಂ ಹ್ಮ್, ಮುಚ್ಚು